ಊಟ ಊಟ ನೀ ಏನ್ ಮಾಡರಿ
ಹ್ಮ್ ನನಗೆ
ಎಲ್ಲಿಗೋಯಿದ್ರಿ
ಅಲ್ಲ ಮಾ
ಹ್ಮ ಎಲ್ಲಿಗೋಗಿದ್ರಿ ಹಲೋ ಎಲ್ಲಿಗ್ ಹೋಗಿದ್ರಿ
ನೀರ್ ನಡ್ಕೊ ಮರಕ್ಕೂಗ ಒಲ್ಲ ಎಲ್ಲ ಹಬ್ಬಿ
ಹ್ಮ್ ಹ್ಮ್
ಹ್ಮ್
ಬರ್ಲಾ ನಿಮ್ಮೂರ್ಗ್ ಇವತ್ತು
ಬಂದು ನಬತ ಇ
ರಿ ಮನೆ ಹಲೋ
ಹ್ಮ್
ಬರಲ್ಲ ಬೇಡ
ಹಾಬಾ
ಹೆಣ್ಮಳಪ್ಪ ಬಂದು ಬಾ ತಿನ್ನಿ ಎಲ್ಲಾ
ಹ ಮಗು ಬಂತಾ
ನಡ್ ಆಗದು ಹೋಗದ
ನಿಮ್ಮ ನಿಮ್ಮ ಇದ್ರಾಗಾವತ್ ನಿಮ್ಮೂರಾಗ ಯಾವಲ್ ನಿಮ್ಮ್ವರೆಗೆ ಯಾವ್ದಾವ ಅಲ್
ನಮ್ಮೂರಾಗ ಅದು ಹ್ಮ್ ಅ ನಮ್ಮೂರಾಗ ನಮ್ಮೂರ ವಜ್ಜತ ಇವತ್ತ ಇವತ್ ವಜ್ಜತ ವಜ್ಜಾತ್ಗ್ಲತ್
ಇವರ್ಸ್ ಬೇರೆ ಅದೆ
ಏನು
ನಿಮಸ ಬಾರ
ದೇವರಾ
ಹ್ಮ್
ಏ ಇಲ್ಲ ನಮ್ಮೂರ ಯಾವ ವರ್ಷ ಮಧ್ಯಾಹ್ನ ಹೋದು ಚಲ ಆತ ನಮ್ಮೂರ ಜನ ಇಡ್ಲಾರ್ದು ಅಷ್ಟು ಬರ್ತಾರೆ ಗೊತ್ತಿಲ್ಲ ಅಲ್ಲಿ ಗುಡಿಬಲ್ಲ ಅಲ್ಲಿ ಎಲ್ಲ ಹ ಕುಡಿಗೆ ಒಂದ ಕುಡೋಟ ಹೋಗ
ಜಾಗ ಇಡಲ್ಲ ಅಂದೆ ಇಿಂದ ಅ ಇಿಂದ ನೋಡ್ಲಾರ್ದ ಕುಂತಿರ್ತಾವಂದ
ಹ್ಮ್ ಗಾಡಿ ತಂದವ್ರ ಅಲ್ಲಾ ಗಾಡಿ ತಂದವ್ರ
ಅದ ಎಲ್ಲೋ ಕಕಾ ಪಯು
ಹ್ಮ್ ನಿಮ್ರೋ ಜಾಗದಲ್ಲ ಆದ್ರೂ ಬಸ ಎಡಕ್ ಮುಂದಲ್ಲಿ
ಹ್ಮ್
ಬಸ್ ಸಡಕ್ಕೆ ಜಾಗದಲ್ಲ ಕುಣಿ ಬ
ಬ
ನಾ ಮರ ಕುಣಿಬಲ್ ಜಾಗಲ್ಲ ಬಸ್ ಎಡಕ್ ಶೈಕ್ಯ ಹಂಗಿ ಹುಡ್ದ ಹಂಗಗೆ ಹರತಾರ ರಾಯತ್ರಿ ಸೆಕ್ಯ ಹಂಗೆ ಹೊಡಿದ್ದಿಂಗ ಬಗ್ಲಾಗ ಕುಣಿ ಬಗ್ಲಾಗ
ಹ್ಮ್
ಸಿಕ್ಕಿದ್ರೆ ಸಾಯಂಗ ಹೊಡಿತೀನಿ
ನಾವು ಕಾಲುಗ
ನಿನ್ಗೆ ಹಾಡು ತೆಲಬೋಸಿನಿ
ಹು ಮತ್ತೆ
ಅವ್ವ
ಅಷ್ಟೊಂದ ಜಾಸ್ತಿ ಆಡಲೇ ಜಾಸ್ತಿ ಆಡಿದ್ರೆ ಕಲಾಸೆ ಕಾಲು
ನೀ ಹಗಲು ಒತ್ತು ಆಡ್ತೀಯ ಆಡಲ್ವಾ ಇವತ್ತು
ಏ ದಿನ್ನೇ ನಿನ್ನೆ ರಾತ್ರಿರ್ಲಿಂದ ಮುಂಜೆಲಿಯ ಮುಂಜೆನೀ ಆದ್ರು ಬಿಟ್ಟಿಲ್ಲ ಮಂದಿ
ಹ್ಮ್ ಆಯ್ತಾ ನಮ್ಮೂರು ಐದರತಕ ಆಡ್ಯಾರ ಪೂರಾ
ಮಾತಾಡ್ಲೆ
ಮಾತಾಡಕತ್ತಿನಲ್ಲ
ಏ ಗಸುಕ್ಕ ಕಪ್ಪ ಬಿಡ್ಡನಾ ಪೋನೆ ಕಟ್ ಈದು ಮಾಡಿದ್ನೇ
ನಿಮ್ ಊರಾಗ ದೇವರು ಎಷ್ಟು ದಿನ ಇಡ್ತಾರೆ
ಹ್ಮ್ ಮೋರ್ ಇಡಿತಾರ ನಿಮ್ಮ ಊರಾಗ ಮೋರ್ ಇಡ್ತಾರ ದೇವ್ರು ಇಬ್ರಾ ದೇವ್ರು ಇಡಿಯೋರು ಇಬ್ಬರ ಒಬ್ಬ್ರ ಒಬ್ರೆ ಒಬ್ರೆ
ಒಬ್ಬತೆ
ಹಾ ದೊಡ್ದೇವರಪ್ಪ ಇಲ್ಲ ನಮ್ದು ನಮ್ಮೂರಗೆ ಈ ಕರ್ಣಿಗೆ ಅಲ್ಲಾ ಕರ್ನಿಗೆ
ಹ್ಮ್
ಕರ್ನಿಗೆ ಬಂದ್ ಕನ್ನಿಗೆ ದೇವರು ನಮ್ಮ ದೇವ್ರು
ಒಂದಲ್ಲೇ ಕಾಣಿಗಿಗಿಲ್ಲ ಅಂದವರು ಕರ್ಣಿವ ಕರ್ಣಿಯಾಗಿ ತುಳಿಯರು
ಕಾರ್ಣಿ ದೇವರು ನಮ್ ದೇವ್ರು ಬಂದ್ಗೆಷ್ಟ ಭೇಟಿ ಆಗ್ತದ
ಹಂಗ
ದೊಡ್ಡದೇವರ ಅಂತ ನಮ್ದು
ಹ್ಮ್ ಹ್ಮ್
ಮದುವೆಯಾಗಿ ಮಾತಾಡ್ತಾರೆ ಇಬ್ಬರಲ್ಲಿ ಏನ ಹೇಳಿ ಹೇಳಿೇಳ್ತಾರೆ
ಹ್ಮ್
ಒಂದು